ಹಾ
ಹೇಳಕ
ಹ ಹೇಳ ಏನ್ ಮಾಡತಿ
ಏ ಬಟ್ಟೆ ಇವಾಗ ಸಿಕ್ಕೆ ಬಟ್ಟ
ಬೈ ಬ ಬಟ್ಟೆ ಕಲರ್ ಹೋಗುತ್ತ ಬೈ ನಡಿ ಏನು ಟ್ಟಲ
ಬೈಯ
ಒಟ್ಟೆದ ಕಾಲೋರ್ ಹೋಗಕತ್ದ್ ಏನ್ ಮಾದ್ಬೇಕು ಅಂತಾ ಹ್ಮ್
ಹಸ
ಹ್ಮ್
ಅಮೌಂಟ್ ಅರೇಂಜ್ ಮಾಡ್ತ
ಹ್ಮ್ ಎಷ್ಟು
ಅಂದ್ರೆ ನೀನ್ಂದ ದಿವ್ಸರ್
ಎದಕ್ ಹೇಳ ಎದಕ್ ಫಸ್ಟ್ ಆಫ್ ಆಲ್ ಅಮೌಂಟ್ ಎದಕ್
ಏ ಬಟ್ ಬಟ್ಟೆ
ಹಕ್ಳಗದ ಕೊೋಕಕ್ಕ
ಪಕಶ ಉಳ ಚಲೋ
ಅಲ್ಲಿ ಏನು ಕಮ್ಮಿತ್ತು
ಹ
ಸಿಗತ್ತಾ ಅಲ್ಲಿ ಕಮ್ಮಿಗ್ ಸಿಗತ್ತಾ ಬಟ್ಟೆ
ಹ್ಮ್ ಹ್ಮ್ ನಿನ್ ತಗೊಂಡಿಯ ಒಂದು ಸತಿ ಆದ್ರೂ
ಮತ್ತ ನಮ್ಮ ಅಣ್ಣ ಇದು ತಂದನಲ್ಲ ಟಿ ಶರ್ಟ್
ಯಾವದು.
ಬ್ಲಾಕ್ ಟಿ ಶರ್ಟ್ ಹಾಕೊಂತನಲ್ಲ.
ಹ್ಮ್ ಎಷ್ಟಕ್ಕೆ ಬಿದ್ದಿದೆ ಅದು ಟೀಚಿಂಗ್ಸ. ಎಸ್ಟಕ್ ಬಿದ್ದತಿ.
ಒಂದ ಫೋರ್ ಹಂಡ್ರೆಡ್.
ಫೋರ್ ಹಂಡ್ರೆಡ್ ಕಮ್ಮಿ ಆಯ್ತಾ ಅದು.
ಬೈಅಕಿ ವಟ್ಟ ಓಲ್ಲ್ಯಾ ಕರ್ಗ ಅಂದ್ರ ವರ್ಟ್ ವೈಟ್ ಆಗಲ್ ಬರ್ತಿ
ಹ್ಮ್
ಬ್ಲಾಕ್ಇದ್ದಿದ್ದ
ಎ ಬೈ. ಅಷ್ಟೊಂದ್ ಅಷ್ಟೊಂದ್ ಆಗಲ ಬೈ ನಮ್ ಕೈಯಗ ಇ್ರಸ್ಟ್ ಹೋಗಿ ಬೈಕ್ಲ್ ಇನ್ನೊಂದ ಎರಡು ಉಳದವ್
ನಮ್ಮ ಗೌಡ್ಯಾ ಹಂಗ ತಿಕ್ಕೋ ತಿಕ್ ಅಂತ ನಮಗೆಲ್ಲ ಸ್ವಲ್ ಸ್ವಲ್ಪ ಮುಗಿಲಿ.
ಏ ಅಂದ್ರ ಎರಡ ಉಳ್ದವ ಕೊಡ ಎರಡು ಬೂಗ ಬಿಟ್ಟ ಬಿಡತೀನಿ. ಎರಡ ಆಯ್ತು ಒಂದ ಚಡ್ಡಿ ಒಂದು ಗಲ್ಸ್ ಶರ್ಟ್ ಅಷ್ಟ.
ಇನ್ನೊಂದ ಎರಡು ತಿಂಗಳು
ಕ ಕಡ ರಷ್ಟಾಗಿ ನೀರ ಹಾಕ ಕೊಡು ಸ್ವಲ್ಪ ಎ ಕೊಡ ಹೆಂಡತಿ ಅಲ್ಲ.
ಹು ಏನ್ ಬ್ರಷ್ ಹಿಂಡತ್ತಿರೇನ ಯಲ್ಲಿ ಹಿಂಡಾಕ್ತ್ತಿರಿ ಯೋ ಅಳಿಯ ಹ
ಹ್ಞ
ಇಡಕೊರೋ ಕರೆಕ್ಟ್.
ಎಿಂಜಿಲ್ಲ ಮಾರಾಯ ನಿಂದ್ ಮುಂದ ತೋರಸತಿ ಅಲ್ಲ ಕರಿಯಕ್ ಬರಬೇಕ.
ಏನ್
ತೆಗೆಲೆನ್ ಕರೆಕ್ಟ್ ಒತ್ತೋಕ ಆಗವಲ್ಲ್ದ ನಿನ್ನ ಕೈಯಾಗ್.
ಹು ಅಲ್ಲೋ. ಮತ್ತು ಊಟ ಯಾವ್ ಚಲೋ ಇರ್ತೋ ನಿಂಗ ಯಾವ್ದ ಇಷ್ಟೇ ಊಡ್ತಾರೆ.
ಹೇಗೆ
ಚಿತ್ರಾನ್ನ ಇಷ್ಟನಾ ಅವ್ರು ಮಾಡ್ತಾರೆ ಚಿತ್ರಾನ್ನ ಒಗ್ಗರ್ರಣಿ ಒಗ್ಗರ್ಣಿ ಚಿತ್ರಾನ್ನ. ಬಾರಿ ಮಾಡ್ತಾ
ನಮ್ಮ ಫೇವರೆಟ್ ಪಾ.
ಒಗರಣಿ ಚಿತ್ರಾನ್ನ. ಹ್ಮ
ಹಾ
ಒಂದ್ ದಿವಸ್ ಕಟ್ಟಗೊಂಡು ಬಾ ನಿಗೆ ನಮಸ್
ಹ್ಮ್
ಊರಿಗೆ ಹೊಕ್ಕಿನಲ್ಲ ಇವಾಗ
ಹ್ಮ್.
ನಮ್ಮ ಮಮ್ಮಿ ಬೆಂಡಿಕಾಯಿ ಪಲ್ಲೆ ಚವಳಿಕಾಯಿ ಪಲ್ಲೆ ಮಾಡ
ಹಾ.
ಅದ ತಿನ್ನಕ್ ಬಾಳ ಮಸ್ತ ಐತಿ ನನಗ.
ನನಗೆ ಬೆಂಡೆ ಕಾಯಿ ಚಾವಳಿಕಾಯಿ ಎರಡು ಪಲ್ಲೆ ಇಷ್ಟ. ಅದು ಮಾಡ್ತ
ಈರಿಕಾಯಿ ಮಾಡೋಣ ನಾಪಲ್ಲೆ ಮಾಡತಾ ನಮ್ಮ್ ಮಮ್ಮಿ.
ಈರಿಕಾಯದು ಸಾಂಬಾರ್ ಇಷ್ಟು ಅಷ್ಟೇ ಹೀರೆಕಾಯಿ ಇಷ್ಟು ಅ
ಈನ ಒನ್ಲಿ ಸಿಂಗಡ್ಲೇ ಮಾಡ್ತಾಳ ಸಿಂಗ ಆಕಿ.
ಭರ್ಜರಿ ಮಾಡ್ತಾಳ ಭರ್ಜರಿ.
ಹ್ಮ್
ಮತ್ತೆ ನ ಮಸೂರೇ ಹಾಕಿ ಕುಡಿದ್ರೆ ಮುಗೀತ್ ನೋಡು ಪುಲ್ ಸ್ವರ್ಗ.
ಹ್ಮ್ ಮತ್ತ್ ಮಾಡಿಸಿಕೊಂ ಬಾರೋ ಮಾರಾಯ ಅಂದ್ರೆ ಇರೋದಿಂದ ಮಾಡಾರ್ಸ್ಕೊಂಡ್ ಬರ್ಬೇಕಪ್ಪ ನಮಗೂ ರು
ಹ ಮನೆಗ್ ಊಟ ನೆನಪ್ ಬರ್ತೇತಿ.
ಹ್ಮ್
ಏನ್ ಮಾಡ್ಕ ಬೇಕ.
ಹ್ಮ್ ಹ್ಮ್
ಅದಕ ಸುಮ್ಮನೆ ಅಷ್ಟೇ.
ಅಂದ್ರೇ ಈಗ ಮನೆಗ್ ಹೋಗಕಿನಲ್ಲ. ಎಲ್ಲಾ ಕಾಯಿ ಕಾಯಿ ವೆಜಿಟೇಬಲ್ಸ್ ತಗೊಂಡ್ ಬಂದ ಇಟ್ಕ ಅಂತ ಅಂದಬಿಟ್ಟೀನೀ ನಮ್ ಮಮ್ಮಿಗೆ.
ಹ್ಮ
ಸುಮ್ ಅಂಗ ತಿನ್ನಕ ಒಂದ್ ವಾರ ಒಂದ್ ಎರಡ್ ನಾಕೈದು ದಿವ್ಸ ಇರ್ತ್ನಲ್ಲ.
ಇರ್ತೀಯಾ.
ಒನ್ ತ್ರೀ ಡೇಸ್
ಬತೀನಿ ಬರೀ ತಿನ್ನೋರು.
ಏ ನೀ ಹೋಗ್ಬಿಡ್ತೀವಯ್ಯಪ್ಪ ಮತ್ತೇ.
ಹೋಗ್ಕಿ ಏನ್ ನೀನು ಹ್ಮ ಅಲ್ಲ ಕುಂದರಿ ನಿಮ್ಮ ಗಾಡಿ ಮೇಲ ಬ್ರಸ್ ಕೊಡ್ತೇನೆ ಹ ಹೂ
ಹೂ ನಾವು ಇಬ್ಬರು ಸೇರಿ ಒಂದು ವಾಷಿಂಗ್ ಮಷಿನ್ ತರ್ಬೇಕಲ್ಲ
ಇಲ್ಲ ವಾಷಿಂಗ್ ಮಷಿನ್ ಐತಿ ನಮ್ ಸರ್ ಬಂದ್ ಮನಗ ಹೋಗ ಹಾಕೊಂಡ ಹೋಗಂತಾನ
ಹೂ
ಹ ಕ್ಯಾಂಪ್ ಸರ್ ಅದನಲ್ಲ ನಮ್ ಸರ್
ಹಾ
ಅವ ಹಾಕೊಂಡ್ ಹೋಗಂತನ ಅಂದ್ರ ಮತ್ತೆ ನು ಮಾಡತ ಸ್ವಚ್ಛಾಗಲ್ಲ
ಸುತ್ತಾಗಲ್ಲ
ಸಚ್ಚಾಗಲ
ನಾವ್ ಏನ್ ಮಾಡ್ತೀವ ಅಂತ ಜನಂದಾರಿ ಕೆಲ್ಸ
ಒಟೀ ಶರ್ಟ್ ಏನ್ ಇಲ್ಲ
ಇದಕ್ಕೇಂಗ್ ವರಸ್ದೇ ನೀ.
ಹಲೋ
ಹ್ಮ
ಅಂಮ ಇನ್ನೊ ಮುಗುದಿಲ್ಲ ನಾ ಹೇಳ್ತೀನಿ ತಗೋ.
ಏನೇನ್ ಕೆಮ್ಮಾತ ಇಲ್ಲೋ.
ನೆಗಡಿ ಹಾಕ್ಬಿಟ್ಟೈತಿ.
ನೆಗಡಿಯಾದ್ರೆ ಕೆಮ್ ಬರ್ತವೆ.
ಹತ್ಯಾ ಆಚೆ ಬನ್ನಿ
ಏನು
ಆತಿಿ ಆತಿಿ
ಹ್ಮ್ ಹ್ಮ್ ನಮ್ಮ್ ಫ್ರೆಂಡ ಫೋನ್ ತಗೊಂಡ ಏನ್ ಬಂದ
ಹ್ಮ
ಏನಂದ ಎದೆ ಸ್ವಿಚ್ ಅಪ್ ಮಾಡಿಲ್ಲ ಫೋನ್ ಅಂತಂದ
ಹೌ
ಇಲ್ಲ ಒಟ್ಟಿನ ಸತ್ತು ಹಂಗ ಅಂತಂದ್ರೆ ಅ ಇ ಎಲ್ಲರಿ ಒಟ್ಟಿನ ಸಾನ ಒಮ್ಮೆದ ಮಕ್ಳಿ ಅಂತಂದ್ರ
ಹ್ಮ
ಏನ್ ಮಾಡ ಒ ಸಾತ ರಾತ್ರಿನ ಅಂತಾನೆ
ಹಾಂ
ಬೆಗ ಮಾಡ್ತರ್ ಬಿಡಪ್ಪಾವ ತಂದಿ ಸಿಂಗ ಅಂತಲ್ಲ
ಹ್ಮ್
ಅನ ಬಂದರ ಸುಮ್ಮ ಬಿಟ್ಟೆ
ಹೌ
ಗ
ಹ್ಮ್ ಹ್ಮ್ ನಿನ್ನಂದ್ರ ಮುಗಿತ
ಹ್ಮ ಮತ್ತೆತೋಗ ಅಂತ
ನನ್ ಐತ್ಪಾ ಹೋಗಬ ನಿನ್ತ್ತ್ತ ಹಗಿ ಅಂತೀನ್ ಅದಕಂದ್ನಿನ್ ಗಾಡಿ ಕಡೆ
ಹ್ಮ್ ಹ್ಮ್ ಹರ ತುಂಬಂತ
ಹ್ಮ ನ ಕುಂದ್ರಲ್ಲಿ
ಹ್ಮ
ನೆಡವರ್ಕ್ ಬರ್ತಲ್ಲ
ಹಾ ಬರುತ್ತೆ ಹ್ಮ
ಬರ್ತಂದ್ರ ಬಿಡ ಸಾಕ
ಹ್ಮ
ನಿಮ್ ತಮ್ಮ ಅಂತರು ಬಟ್ಟೆ ಹೋಗಿಸ್ ಹೋದ ನಿಮಗ
ಹ್ಮ್
ನಂದ ನೋಡಿ ಕಷ್ಟ
ಈ ಬಾಳ ಒಳ್ಳೆತಾಯತಂದ್ರ ತತ ಮ
ಹಾ
ಹಾ ಯರಾಮ್ ಮಾಡ್ಕೊತ
ಹಾರಂಗ ಮಾಡನು ವ್ ವ
ಒಂದ್ ದಿನ ಅದೇ ಮಾಡರಿ ಬೆಳಿಗ್ಗೆಏನ ಮಧ್ಯಾಹ್ನ
ಬೆಳಿಗ್ನ ನೆಮ್ಮದಿ ಅದ ಮಾಡಿರಿ
ಹ್ಮ್ ಗಾಡಿ ತೋಳೋದ ಬಸ ಹದ ಅದೇ
ಅಂದ್ರ ಇನ್ನೊಂದು ತಿಂ ಉಯರ್ತಿ ಬಟ್ಟಿ ಒಂದು
ಹ
ಇನ್ನೊಂದ್ ತಿಂಗಳು ಹೋಗ್ಯಲ್ ಒಟ್ಟಿ
ನಾನ
ಹ್ಮ್
ಇ ಒಂದ್ ವಾರದಾಗೆ ಬರ್ತೇತ್ತು ಅಂದ್ರೆಬ್ಬಟ್ಟ ಒ
ಅಲ್ಲೋ ವಾರಕ್ಕೊಮ್ಮೆ ಬಟ್ಟೆ ಹೋಗತಿ ನೀ ಹ್ಮ್ ಹ್ಮ್
ಅದಕ್ಕೆ ಮೊದಲ್ ಎಲ್ಲಾ
ಒಂದು ಬಾರಿ ಬಿಡಪ್ಪ ನೀನ
ಹ್ಮ್ ಏನ್ ಮಾಡತಿ ಹ್ ಮತ್ತೆ
ಕರೆಕ್ಟ್ ಆಯ್ಪೋ ನಿಮ್ದಾ
ಮತ್ತೆ
ಏನ
ಮನೆಗ್ ತೊಗೊಂಡ್ ಹೋಗಪ್ಪ